ಹಲೋ ಹ್ಮ್ ಹಲೋ
ಹಲೋ ಊಟತ್ರಣ್ಣ ಹ್ಮ್ ಆರಾಮ್ ನೋಡ್ರ
ಆಯ್ತು ನಣಮ್ಮ ನಿಮ್ದ ಆಯ್ತಾ ಊಟ
ಹಾ ನಮ್ದು ಆಯ್ತ್ ನೋಡೋಣ
ಏನ್ ಮಾಡಿದೀರಮ್ಮ ಸ್ಪೆಷಲ್ ಇವತ್ತ
ಸ್ಪೆಷಲ್ ತಟ್ಟಿ ಸಾಂಬಾರು ರ ಟೀ ರೈಸ್ ಮಾಡೀ ನೋಡ್ರ
ಹ ಹೌದಾ ಇವತ್ ಯಾಕತು ತಪ್ತಿ ನಾವು ರೊಟ್ಟಿ ಬೇಳೆ ಅನ್ನ ಸಾರು
ಹೌದಾ ಆರಾಮಿರಲ್ಲ
ಹ್ಮ್ ಆರಾಮೇ ನೋಡುವ ಆರಾಮಾರ ಎಲ್ಲಾರ ಮನೆಗೆ
ಹಾ ಮನೇಲೆೆಲ್ಲ ಸಮಾಧಾರ ನೋಡಣ
ಹ್ಮ
ಏನ್ ಮಾಡ್ತಾರ ನಂ ಗೌರವ
ಇಲ್ಲೇ ಹೊರಗಟ್ಟೆ ಆನಮ್ಮ ಹೊರ ಮಳೆ ಬರಕತ್ವಾ ನಮ್ಗ ನಿನ್ನೆಲಿದ
ಮಳೆ ಬರ್ತಿದ್ದಾನ
ಹ್ಮ್ ನಿಮ ಕಡೆ ಆಗ್ಯದಮ್ಮ
ಏನಿಲ್ಲ ನೋಡಣ್ಣ ಮೂರ್ನಾಾಲ್ಕು ದಿನ ಆಯತು ಇಲ್ಲಿನು ಏನಿಲ್ಲ
ಹ್ಮ್
ಮಳೆ ಇದು ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ ಏನ ಇಲ್ಲ ಈ ಕಡೆಗೆ
ಹ್ಮ್
ಹ್ಮ್ ಡ್ಯೂಟಿಗೆ ಏನ್ ಹೋಗಿಲ್ಲ ನಾನು
ಇಲ್ಲ ಹೋಯ್ನಾ ಬೆಳಿಗ್ಗೆ ಹೋಯ್ದೆ ಮಧ್ಯಾಹ್ನಕ್ಕೆ ಬಂದೆ
ಹಾ ಹಾ ಹ್ಮ
ನೀನ್ಯ ಕಡೆ ಹೋಗಿದೀ ಮನೆಯಲ್ಲಿ ಇದ್ರಿ
ಮನೇಲಿದು ಎಲ್ಲಿಗ್ ಹೋಗಲ್ಲ ನಾವು
ಹ್ಮ್
ಹ್ಮ್ ಬಟ್ಟೆ ಹೊಲಿತೀನಿ ಮನೆಯಲ್ಲಿ
ಪಟ್ಟಾವಲಿತ್ತ
ಹ್ಮ್
ಏಟ್ ತಗಂತರಿ ಒಂದ್ ಬ್ಲೌಸ್ ಪೀಸ್ಗೆ ಬ್ಲೌಸ್ ಒಲಕ್ಕ
ಹ ಅದು ಈ ಕ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಆತ ನೂರ ಇಪ್ಪತ್ ರೂಪಾಯಾಗ ಜೊತೆ ಹೊಲಿತವಿ ಸಾದಾ
ಹ್ಮ್ ಡಿಸೈನ್ ಏನಾರ ಮಾಡಿದ್ರೆ ನೂರ ಐವತ್ತು ಎರಡ್ ನೂರು
ಈ ಕಡೆ ನೂರು ಇನ್ನೂರು ಆದ ಮೊದಲ ಸಾಧ ಆದ
ಹ್ಮ್ ಆ ಕಡೆ ಸಿಟಿ ಕಡೆ ಜಾಸ್ತಿನೇ ಐತೆ
ಹ್ಮ ಮೂರ್ ಸಾವಿರ ನಾಕ್ ಸಾವಿರ ಏನ ಅದಕ್ಕ ಸೀರೆಕ್ಕಿಂತ ಅವರದೇ ಜಾಸ್ತಿ ಆಗುತ್ತ ಅಂತ ರೇಟ್.
ಅವ ಎಲ್ಲಾ ವರ್ಕ್ ಮಾಡಸ್ತಾರ ನ ಅವ್ರ
ಹ್ಮ
ಹ ವರ್ಕ್ ಮಾಡ್ಸಿದ್ರೆ ಜಾಸ್ತಿ ಆಗುತ್ತೆ ಅಮೌಂಟ್
ನಮ್ಮ ಫ್ರೆಂಡ್ ಅವ್ರ ಮಮ್ಮಿ ಟೈಲರ್ ಫೇಮಸ್ ಟೈಲರು ನಾ ತವಲ್ಲ ಅವರ ಮನೆಗೆ ಅವು ದೊಡ್ದ ದೊಡ್ಡ ಮಿಷನ್ ಆವೆವು
ಹ್ಮ್ ಮತ್ತಾರುಮೇಶ್ ಹ್ಮ್ ಹ್ಮ್
ಒಂದೊಂದು ಮೂರ್ ಲಕ್ಷ ರೂಪಾಯಿ ಎಷ್ಟ ಅಂತ ಮೆಷಿನ್ವು.
ಇರ್ಬೋದಣ್ಣ ಅವ ಡಿಸೈನ್ ಮಾಡ್ತಾವ ಅವೆಲ್ಲಾನ ಮತ್ತೆ.
ಹ್ಮ್ ಅವ್ರ ಏನಿಲ್ಲ ಸುಮ್ನೆ ಇಷ್ಟ ಅವಕ ತೋರ್ಸ್ತಾರ ಅದೇ ಕಟ್ ಮಾಡತದ
ಹಾ
ಅದೆಲ್ಲಾ ಕೂಡ್ಸಿ ಹೊಲಿತದ ಅದ್ ಹೆಂಗ್ ಬೇಕಿದ್ರೆ ಹಂಗ ಇಡ್ತಾರ ಅವ್ರನ್ನ ಡಿಸೈನು.
ಹಾ ಆ ತಾನೇ ಡಿಸೈನ್ ಮಾಡಬಿಡ್ತದಾನ.
ಹ್ಮ್ ಹ್ಮ್
ಮನುಷ್ಯ್ರು ಮಾಡೋ ಅವಶ್ಯಕತೆ ಇಲ್ಲ ಈಗ ಮಿಷನ್ ಹಂಗ್ ಬಂದ
ಹಾ ಮನಷರ ಮಾಡ ಅವಶ್ಯಕತನ ಇಲ್ಲ ನೀಗ.
ಹ್ಮ ಹ್ಮ
ಇವಾಗೆಲ್ಲಾ ಅದನ್ನೇ ಇದು ಟ್ರೆಂಡ್ ನಡದ್ ಬಿಟ್ಟತಣ ಬ್ಲೌಸ್ಗೆ ವರ್ಕ್ ಹಾಕ್ಸೋದು.
ಹಾ ಹೌದ ನಾವ್ ನಮಗ್ ಗೊತ್ತಿದ್ದಿಲ್ಲ ಅದ್ರ ನಾವ್ ಓ್ತದ್ದವಲ್ಲ್ಲ ಅವ್ರ ಮನಗೆ ಅವಾಗ
ಹ್ಮ ಹ್ಮ
ಅದಕ್ಕಾಗಿ
ನಮ್ ಗೊರಮಗಳು ಅಲ್ಲಿಗೆ ಕರ್ಕೊಂಡ್ ಹೋಗ್ಬೇಕಂತ ನೋಡವಿ. ಹ್ಮ್ ಹ್ಮ್ ಏನತಳ್ಗೆ ಬರಲ್ಲ. ನಾ ಅವನ್ನ
ಹಾ ಹಾ
ಇನ್ನೊಂದ್ ನಾಲ್ಕೈ ತಿಂಗ್ಳ್ ಹತ್ತ್ರ ಅಲ್ಲೇ ಹೋಗಿ. ಅಯ್ಯೋ ನೋಡಿ ಬರ್ಬೆಕ್
ಕ್ಮಸ್ ನ ಚೆನ್ನಾಗ ಅಂಗೆ ಅದನ್ನೇ ನೆಡ್ ಬಿಟ್ಟೈತಿ ಎಲ್ಲದ. ಬರೇ ಆಕ ಬ್ಲೌಸ್ ಡಿಸೈನ್ ಮಾಡ್ತದೆೇ ಏನ್ ಆದ
ಅಳತಾಲಅಲ್ಲ ಮಿಷನ್
ಹ್ಮ ಮತ್ತೆ ಅಮ್ಮ ಹೇಳ್ಬೇಕಂದೆ
ಅರರಾಮರ.
ಹ್ಮ ಆರಾಮ್ದಾರ ಅವರು ಊಟ ಮಾಡಿ ಮುಕೊಂಡಾರ ಮೊಬೈಲ್ ಹೊಡ್ಕ ಕತ್ತ
ಹ್ಮ್ ಚಾಣ ನಸರ
ಅವರ ಹೆಸರು ಸೋತಿ ಸಾಬ
ಹ್ಮ್ಮ್
ಸೋಪಿ ಸಾಬು
ಹ್ಮ್ ಹ್ಮ್ ಹ್ಮ್
ಹ್ಮ್
ಎಷ್ಟ ಮರೆ ಕೊಯ್ದಿದ್ದಾರೆ
ಏನಾನ
ಎಜುಕೇಶನ್ ಎಷ್ಟು ಮಾಡಿರ ಅಣದಂತೆೆ
ಅವ್ರ ಏನ್ ಎಜುಕೇಶನ್ ಮಾಡಿಲ್ಲ ಅವ್ರು ಹೊಲ ಮನೆ ಕೆಲ್ಸಾನೇ ಮಾಡ್ತಾರೆ
ಹ್ಮ ಹ್ಮ್ ಹ್ಮ್ ನಿಮ್ದು ಡಿಗ್ರಿ ಅಂದ್ರ ಅಲ್ಲಾ
ಹ್ಮ ಡಿಗ್ರಿ
ಹ್ಮ್
ಏನ ಮನೆಯಲ್ಲಿಲಿ ಸ್ವಲ್ಪ ನಾಲ್ಕ್ ಮಂದಿ ಹೆಣ್ಣ್ಮಕ್ಳು ಅಂತೇಳಳ್ಸು ಬಂದೆಲ್ಲ ಕೊಟ್ಬ ಬಿಟ್ರ ಅವದ ಏನು ಎಂತ ಅಷ್ಟು ಈಚ ಚಲ ಮನೆ
ಹ್ಮ ಹ್ಮ
ಹ ಗಾಯಿ ಮದ್ಮಾಡ್ಕೊಂಡ್ ಬಂದಿ ಮನೇಲಿ ಇ ಹೇಳ್ದಂಗ ಕೇಳ್ಬೇಕಲ್ಲ
ಹ್ಮ ಅವಾಗ ಅಂಕಿ ಆಬಬೇಕಕ್ ಮತ್ತೆ
ಹ
ಎಲ್ಲೇ ಒಣ್ಸಿಗೆ ಬಲ್ಲೆ ನಿಮ್ದು ಸ್ವರ್ಪೂರಳು
ಹುಣ್ಸಿಗೆ ಬೆಲೆ ಬರುತ್ತೆದ ಅರಕೇರಿ ಹ ಹಲೋ
ಹ್ಮ್ ಹೇಳಳಮ್ಮ
ಹಲೋ ಇ ನಿಮ್ ಡ್ಯೂಟಿ ಏನು ಒದ್ ದಿನಕ್ಕೆ ಇದೇ ಟೈಮ್ ಅಂತೀರಲ್ ಇನ್ನ ನಂಬಳ ಕೆಸ ಆಕತ್ತೆ ನಮ್ ಗಾಳಿ
ಹ್ಮ್ ನಿಂಬಲ್ಲೆ
ಹ ಹೊರಗಡೆ ಗಾಳಿ ಐತೆ ಅಲ್ಲಿ ಒಳಗಡೆ ನೆಟ್ವರ್ಕ್ ಬರಲ್ಲ ಇಲ್ಲಿ ಅದಕ್ಕೆ ಹೊರಗಡ ಕುಂತಿದ್ದೆ
ಹ್ಮ್
ಬಾಲ್ ಬಿಸಾಗ
ಅಮ್ಮ ಅಪ್ಪ ಅಲ್ಲೇ ಇರ್ತಾರ ಸ ಹ್ಮ್
ಅಮ್ಮ ಅಮ್ಮಾರ ಇಲ್ಲ ಆದದ್ರ ಅಪ್ಪಾರ ಅದಾರ
ಹಾ ಹಾ
ಅವರು ಅಲ್ಲೇ ಅಲ್ಲೇ ಇದ್ದಾರ ಅವರು
ಬರ್ತಾರ ಅವಾಗಣ ಇಲ್ಗೆಮ್ಮ
ಹಾ ಮತ್ತಿರ್ತಾರ ಏನಾರ ಅಪ್ಪಾ ಏನಾರ ಇದ್ರೆ ಇಲ್ಲ ಏನಾರ ಕಾರಣಗಳಿದ್ರೆ ಬರ್ತಿಸರ್ತಾರೆ ನಾವು ನಾಲ್ಕ್ ಮಂದಿ ಹೆಣ್ಮಕ್ಳು ಒಬ್ಬನೇಗ ಗಣ್ಮಗದಾನ
ಹ ಲಾಸ್ಟ್ ಆನೇನ ಅವ
ಇಲ್ಲ ನಾ ನಿಂದ್ಲಾವದ ನಾ ನಿಂದ್ಲಯತ್ತ ಆದ್ಮೇಲೆ ಇಬ್ಬರು ಅದಾರ ಹೆಣ್ಮಕ್ಳು
ಹ್ಮ್ ಹ್ಮ್
ಹ್ಮ
ಅವ್ರಲ್ಲೇ ಇರುತ್ತಾರ ಬೇರೆ ಎಲ್ಲಾರ್ದ ಆಯ್ತ
ಅಲ್ಲ
ಹ್ಮ
ಯಾರ ನಮ್ಮಣ್ಣವರು ಅಲ್ಲೇ ಇರ್ತಾರ ಅವ್ರು
ಹ್ಮ್ ಅಲ್ಲ ಅಕ್ಕನವರು
ಹೂ ಅವ್ರು ಇದ್ದ ಊರಲೇ ಕೊಟ್ಟೈತಿನ ಅಂತ ಅವರ ಮನೇೆಯಲ್ಲಿ
ಹಾ ಹೊಲದಾಗ ಏನ್ ಮಾಡ್ತಾರ ಕೆಲ್ಸ ಅಣ್ಣಾರ?
ಅವು ಹೊಲದಲ್ಲಿ ಕೌಳಿ ಹಾಕಿದಾರ ಕೌಳಿನೇ ಹಾಕ್ತಾರೇ ಕೌಳಿ ಅಂದ್ರೆ ಗೊತ್ತಾಗತ್ತ ಬಿತ್ತ ಹೂ ನೀರ್ ಇದಾವ ಈ ಕಡೆ ಸೈಡ್ ಭತ್ತ ಅಂದ್ರೆ ಅಷ್ಟ್ ಇದು ಮಾಡಲ್ಲ ಕೌಳಿ ಅಂದ್ರೆ ಗೊತ್ತಾ ಆಗುತ್ತೆ ಈ ಕಡೆ.
ಹೂ ಹೂ
ಎರಡ ಬೆೇಳೆ ಬೆಳಸ್ತರಿನ್ ನೀವ್ ಹಂಗಾದ್ರೆ.
ಹಾ ನೀರ್ ನೀರ್ ಕೊಟ್ರೆ ಸರ್ಕಾರದವರು ನೀರ್ ಕೊಟ್ರೆ ಎರಡ ಬೆಳೆ ಬೇಳಸ್ತಾರ.
ಹಾ ಹ
ಮಳೆಗ ಏನ್ ಹಾಕಲ್ಲ ಏನ್ ನೀವು?
ಮಳಿಗಾ?
ಹೂ
ಮಳಗೇ ಏನಿಲ್ಲ ಆದ್ರ ಒಂದ್ ಏಳು ಎಕರೆ ಒಣ ಬೇಸಾಯ ಮಾಡ್ಯಾರ ಅದು ಹಾಕ್ತಾರ ಹತ್ತಿ ಹಾಕ್ಯಾರ ಅವರದು,
ಹೂ ಅವಾರದ ಆತಾ ಸರ್?
ಹ ಈಗ ಊರು ಬಂದಾರಂತ ಬೀಜಾ
ಹೂ
ಈ ಮಳಿ ನೋಡಿದ್ರೆ ಸರಿಗ್ ಬರ್ತಾನೆ ಇಲ್ಲ ಊರ್ ಕಡೆ.
ಹೌದಮ್ಮ ಯಾದ ಕಡೆ ಆಗ್ತಾವ ಇಲ್ ಕಡೆ ಇಲ್ಲ.
ಹೂ ಬಂತ ಅಂದ್ರ ಒಸಟ್ಟು ಬೀಜ ಬರಂಗ ಹೋಗ ಬಂದ್ಬಿಡತ್ತ ಮಳಿ. ಇಲ್ಲ ಅಂದ್ರೆ ಆ ಕಡೆ ಹೋಗ್ಬಿಟ್ಟೈತೆ ಮಳಿ.
ಮಳೆರಾಯ ಮಳೆರಾಯ ಅಂತ ಚಿಂತೆ ಮಾಡಂಗ್ತ ಕರಿಯಂಗ್ತದ.
ಏನ್ ಕರೆಕ್ಟಗ ಬರಲ್ಲ ಮಳಿ.
ಹೂ
ಹೋದ್ ವರ್ಷ ಚೆನ್ನಾಗ ಬಂದಿತ್ತು ಮಳಿ ವರ್ಷ ಅಷ್ಟೇ ಏನಿಲ್ಲ ಮಳಿ.
ಹೂ ಹೋದ ವರ್ಷ ಬೇಸ್ಗೆಗೆ ಮಳೆ ಮಳೆ ಮೇ ತಿಂಗಳ ಒಮ್ಮೆ
ಈ ವರ್ಷ ಜೂನ್ ಬಂದರ ಏನ ಇಲ್ಲ.
ಹೂ
ಹ
ನೀವು ರಂಜಾನ್ಗ ಮಾ ರಂಜಾನ್ಗ ಪಾಯಸ ಮಾಡ್ತರಲ್ಲಾ ಆ ರೆಸಿಪಿ ಹೇಳ್ರಿ ನಮ್ಗ.
ಅದ ಇಷ್ಟೇ ಏನ ನಿಮದ
ಹೂ ಬಾಳ ಇಷ್ಟಮ್ಮ ನಾವು ಮಾಡಿ ಟ್ರೈ ಮಾಡಿದಿವಿ. ಇಬ್ರು ಎಲ್ಲ ಫೇಲ್ ಆಯ್ತ ನಮ್ಮ ಮನ್
ಅವರ ಆಕೆಗನ ಗೌರಮಗನು ಬಾಳ ಇಷ್ಟ ಅಂದರೆ.
ಹೂ
ಒಂದ್ಸಲ ಹಬ್ಬಕ್ ಕರ್ಕೊಂದಿ ಬಂದಿದ್ದಲ್ಲ.
ಮಣ ಇದ್ಲಾ
ಹಾ ಬಂದಿದ್ಲ ಒಂದ್ಸಲ ಕುಡ್ದೋಗಿರ
ಹ್ಮ್ ಹ್ಮ್ ಹ್ಮ್ ಹ್ಮನ ನಾವ್ ವೆಜ್ ಅಲ್ಲಾ
ಹಾ
ತಿನ್ನಿಸಬೇಕು ಸ್ವಲ್ಪ ಟೇಸ್ಟ್ ನೋಡ್ಸ್ಬೇಕು ಹಂಗೆ ತಗೋ ಗೋಬಿ ಆದಂತ ಕೆಳ್ಬೇಕವ ಹಾಕ್ಬೇಕು
ಎಲ್ಲ ಗೊತ್ತಾಗುತ್ತೆ ಗೊತ್ತ ಅವಗೆ ಹೆಂಗ್ ಗೊತ್ತಾಗಲ್ಲಾ
ಹ್ಮ್
ಹೇಳ ಕೋಳನ್ ತಗೋಣ ಒಂದ ದಿನ ಮಾಡವಂತ್ರಿ ಇಬ್ರು ಅದೇನು ಈಜಿ ಈಜಿ ಅದ ಅದೇನು
ಹ್ಮ್
ಹ್ಮ್
ನಮ್ ಕಡೆನೂ ಆರ ನಾವ್ ಈ ಕಡೆ ಹೊಸ ಮನೆ ಕಡೆ ಈ ಕಡೆ ಬ್ಯಾರೆ ಕಡೆ ಬಂದಿವಿ ಈ ಏರಿಯಾದಾಗ ಮುಸ್ಲಿಮಸ್ ಯಾರಿಲ್ಲಾ
ಹಾ ಹಾ
ಅಲ್ಲಿ ನಾವು ಇದ್ರಾಗ ಮೊದ್ಲು ಇದ್ದಲ್ಲಿ ಆದ್ರೆ ಬಾಳ ಮಂದಿ ಇದ್ರು ಎಲ್ಲಾ ತಂದ್ಕೋಡದ್ರು ಅವಾಗ ರಂಜಾನ ಆಯ್ತು ಅದ್ರ
ಹ್ಮ
ಹ್ಮ ಮೊನ್ನೆ ರೀಸೆಂಟ್ ಆಗಿ ಯಾವ್ದೋ ಒಂದು ಫೆಸ್ಟಿವಲ್ ಇತ್ತು ನಿಮ್ದು ಬಕ್ರೀದು
ಹಾ ಬಕ್ರೀದ
ಹ್ಮ್
ಅವಾಗನೂ ಮಾಡ್ತಾರದು
ಹ್ಮ್ ಹ್ಮ್
ಅಕ್ಕರೆ ಸೈಡೆ ಎಲ್ಲ ಆಕಡೆ ಸೈಡ ಎಲ್ಲ ಮೊಹರಮ್ ಮಾಡಲ್ಲ ಅಲ್ಲವ
ಹಾ ಮಾಡ್ತಾರಮ್ಮ ಯಾಕ್ ಮಾಡಲ್ಲಾ
ಆ ಕಡೆ ಹೈದ್ರಾಬಾದ್ ಸೈಡ ಮಾಡ್ತಾರ
ಹ್ಮ್ ನಮಗ ಸಮಿಪ ಆಗತದ ಹೈದ್ರಾಬಾದ್ ನಮಗ ಮೂರ್ ತಾಸ ದಾರಿ ಆತದೇನೋ
ಹಾ ಹಾ
ಹ್ಮ್ ಅಂದ್ರೆ ಸಿಟಿಯಾಗಿ ಏನ್ ಮಾಡ್ಯಾರ ಸ್ವಲ್ಪ ಹೈದ್ರಾಬಾದ್ ದಾಟಿ ಆಕಡೆ ಕಡೆ ಹಳ್ಳಿ ಇರತಾವಲ್ಲ ಪಂಚಾಯ್ತಿ ಟೈಪ್ ಅವ ಊರಾಗಾದ್ರೆ ಮಾಡ್ತಾರ
ಹಾ ಹಾ
ನಾವ್ರಲ್ಲಲ್ಲಿ ಮಾಡ್ತಾರಲ್ಲಿ
ನಾನ್ ಅನ್ಕೊಂಡೆ ನಮ್ ಕಡೆ ಅಷ್ಟೇ ಮಾಡ್ತರ ಅನ್ಕೊಂಡ್ ಈ ಕಡೆ ಬೆಂಗ್ಳೂರ್ ಸೈಡ್ ಅವ ಎಲ್ಲ ಮಾಡಲ್ಲ ಅಂತ ಅ ಮೊಹರಮ್ ಹಬ್ಬಾ
ಹ್ಮ್ ಹ ಆಯ್ತತ್ ತಗೋಮ್ಮ ನಾ ಮತ್ತ ಹಸ್ತ ನ ತಗೋ ಮ್ಮ
ಹಾ ಸರಿ ತೋ
ಹ್ಮ್